ಹಲೋ ಹ ಹ ಯಾವ್ದ ನಾರ ನೀ ಆರಾಮಿದ್ರಿ.
ಹ್ಮ ಆರಾಮ ಆದಿನ ನೋಡ್ರಿ ನಿತಿನ್ ಅವ್ರೆ
ಹಾ ಏನ್ ನಡ್ಸಿರಿ.
ಏನಿಲ್ಲ ನೋಡ್ರಿ ಸುಮ್ ಕುತಿದ ನೋಡ್ರಿ ಕರ್ಯಪ್ಪ ಅವ್ರಿ ಏನ್ ನಡಸಿರಿ ನೀವೇನ್ ನಡಸಿರಿ.
ನಿದ್ದಿನ ಇದ ಹ್ಮ ಆರನ ಮತ್ತಿನ ಅ ನಮ್ಮ ಅಣ್ಣಾರ ಇವರು
ಹ ಹಾ ಕರ
ಹ ನಮ್ಮ ದೊಡ ನಮ್ ಕಕ್ಕನ್ ಮಗಾರ ಅವರ ಹ್ಣ.
ಹ್ಮ ಹಾ
ಹ್ಮ ಹೌದೌದ ಹಾ ಆರಾಮಿದ್ರಿ ಮತ್ತೇನ ಊಟಾರೀ ಊಟರೀ ಹ್ಮ ಆಯ್ತ ಆಯ್ ಆಯ್ತ ರೀ. ಕೊಟ್ಟಿದ್ದ ನಿಮ್ಮ ಭೋಜನಾಲದಲ್ಲಿ
ನಮ್ದು ನೋಡ್ರಿ ಇವತ್ತ ನಮ್ದು ನಮ ಕಾಲೇಜ್ ಅಂದ್ರ ವಿದ್ಯಾನಿಲಯದಲ್ಲಿ ಇದ ಇತ್ರಿ ಫಂಕ್ಷನ್
ಏನ ಏನ್ ಪ
ಫಂಕ್ಷನ್ ಪ ಫಂಕ್ಷನ್ ನೋಡ್ರಿ ಇದ ಇತ್ರಿ ಅದ ಹೆಸರ ಏನ್ರಿ ಅ ನಾಲ್ ನಾಲ್ಕನೇ ವ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳ ಇರ್ತಾರ ನೋಡ್ರಿ. ಹಾ ಬೀಳ್ ಕೊಡೋ ಸಮಾರಂಭ ನೋಡ್ರಿ.
ಹಾರಿ.
ಅವ್ರಿಗೆಲ್ಲ ಬೀಳಕೊಡ್ತಾರ ನೋಡ್ರಿ.
ಅಂದ ಬಿಳಕೋಡ ಸಂಭ್ರಮ
ಬೀಳ್ಕೊತ್ತರ ನೋಡ್ರಿ. ಇವತ್ತು ನಿಮ್ದ
ಚನ್ನ ಮಾಡಿದ್ದಾರ ಅವ ಮುಗಡಕ
ಏ ಕರೀ ಬಾರಿ ಚಲೋ ಅಂದ್ರ ಚಲೋ ಆಗನ್ರೀ ಅಲೋ
ಹಾ ರೀ ಹಾ ರೀ.
ಹ್ಮ ಅಟ್ಟೆನ ಚಲೋ ಮಾಡಿಲ ನೋಡ್ರಿ ಬೀಳ್ಕೊಡ ಸಮಾರಂಭ ಅಟ್ಟೆನ ಸುಮ್ಮಸರಿಗಿ
ಅಷ್ಟೊಂಗದಿಲ್ಲ ರೀ ಹಂಗಾರೆ ನಿಮ್ಮ ಜೂನಿಯರ್ಸ್ ಗೆ ಬರೋ ಜೂನಿಯರ್ಸ್ಗೆ ನೀವು ಇದು ಪ್ರಶಸ್ ಚೆನ್ನಾಗಿ ಮಾಡ್ಬೇಕಾಗೆ ತ ನೀವಲ್ವಾ
ಹೌದ್ರ ಹೌದ್ರ ಅಂದ್ರ ಬರುವ ಸಣ್ಣ ವಿದ್ಯಾರ್ಥಿಗಳಿಗೆ ಚಲೋ ಮಾಡಕ್ ಹತ್ರ
ನಿಮ್ಗೆ ಕೊಡ್ತಾರಲ್ವಾ ನಿಮ್ಗೆ ನಿಮ್ ಕಡೆ ಏನಂದ್ರೆ ಅದಕ್ಕೇನಂತಾರೆ ಅಂದ್ರೆ ಇದು ಏನಂದ್ರೆ ನಿಮ್ ಕಡೆ ಎಲ್ಲಾ ಕೊಡ್ತಾರ ನಿಮ್ ಕಡೆ ಎಲ್ಲಾ ನೀವೇ ಮಾಡ್ರಿ ಅಂತ
ಹಾ ಹೌದು ನಮ್ ಕೈ ನಮ್ ಕೈ ಕೊಡ್ತಾರೆ ಫ್ರೆಷರ್ಸ್ ಇದು ಮಾಡತ್ತ
ಯಾರೆ ಅದೇ ಕಾಯಲ್ಲ ನಮ್ ಕಡೆ ನಿಮ್ ಸೈಲ ನೀವು ಕೊಟ್ಟು ಬುಡ್ತಾರ ಅದ ಕೆಲ್ಸ ಗಾರೆ ಕೆಲ್ಸ ಹೌದು ಹೌದು ಹೌದ ಕೆಲ್ಸ ನಿಮ್ಗೆ ಯಾರ ಕೊಡ್ತಾರೆ ಹೌದು ಸಾರಿ ನಮ್ ಕಡೆಯಿಂದ ತಪ್ಪಗಿದಿ
ಕರೆಕ್ಟ್ ಹೌದೌದುಪ್ಪ ಬಂಜನಿಂದ ತಪ್ಪ ಆಗುವ ಸಹಜ ಆಗ್ತದೆ ಇವತ್ ನೋಡ್ರಿ ಭೋಜನಾಲಯದೇ ವಿ ವಿಧ ವಿಧವಾದ
ಮಿಂಜಲ್ ಮಿಂಜಲ್ ನಾಷ್ಟ ಏನ್ ಕೊಟ್ಟಿದ್ದಾರೆ
ನಾಶ ನೋಡ್ರಿ ಅದೇ ಉಪ್ಪಿಟ್ಬಟ್ಟಿದ್ರ ಉಪರ್ಲಾರ ಉಪ್ಪಿಟ್ರೆ
ಹೌದಾ ಮತ್ತೆ ಇದು ಮಧ್ಯಾಹ್ನರಿ
ಹಾ ಮಧ್ಯಾಹ್ನ ಏನ ಬಟ್ಟೆನ ಚೊಲೋ ಇರಲ್ರಿ ಬರಿ ಬರಿ ಅನ್ನ ಸಾಂಬಾರ್
ಅನ್ನ ಸಾಂಬಾರ್ ಮತ್ತೆ
ಹ ಅದ ಇಷ್ಟೇ ಕೊಟ್ಟ್ರು ಮತ್ ಆಮೇಲೆ ಚಂಜಿಕ್ ಸ್ನಾಯಕ್ಸ್ಗೆ ಇದು ಕೊಟ್ಟಿದ್ ನೋಡ್ರಿ ಸಮೋಸಾ
ಸಮಸ್ಯೆ ಕೊಟ್ಟಿದ್ದಾರೆ ನಿಂಬಲ್ಲಿ ನಮಗೆ ಕೊಟ್ಟಿಲ್ಲಲ್ಲ ಏನು ಹ್ಮ್ ನಮ್ಮ ನಮ್ಮಲ್ಲಿ ಏನು ಕೊಡಲ್ಲ ಆತರ ಎಲ್ಲಾ ಪೂರಾ ರೊಕ್ಕ ಹಡ್ ಕಕ್ಕಂತಾರೆ ನಂಬಲ್ಲಿ ಇಲ್ಲಿ
ಕರೆ ಕರೆ ಹೊಡ್ಕೊತರ್ ರಿ
ಹ್ಮ ಹ್ಮ್ ಯಾಕಂದ್ರೆ ಅವ್ರೇ ತಿಂತವಾರೆ ನಮ್ಮಲ್ಲಿ ಅವ್ರಿಗೆ ಸಾಲಲ್ಲ ಹೊಟ್ಟೆ ಅಂಬುದು ಎಲ್ಲ ಮುಂದ ಮುಂದೆ ಬಂದಿದೆ ಅವರಿಗೆ ಬಾಣಿತನ ಅಂತ ಗೊತ್ತ ನಿಮ್ಗೆ ಬಾಣಿ ಹಂ ಏನು ಕಾಣಿ ತಂದ ಬಡ್ತಾರ ಆ ತರ ಬಂದಿದೆ ನಮ್ಮ ಸರ್ಗಳು ಇಲ್ಲಿ
ಕರೆಕ್ಟ್ ಟು
ಹಾ ಮತ್ತೆ ಅವ್ರಿಗೆ ಅವರು ಆತರ ಹೊಡ್ಕೊಂಡು ನಾವು ರೈತರ್ ಮಕ್ಕಳಾಗಿ ನಾವು ಮೆಸಲು ಕಡ್ತೀವಲ್ಲ ಅನ್ನೆ ಮೋಸ ಮಾಡುತ್ತಾರೆ ಅದೆ ಎಲ್ಲ ಅವ್ರೇ ತಿಂದ್ರ ನಾವೇನು ಮಾಡ್ಬೇಕ್ ಇಲ್ಲಿ ಅಪ್ಪ ಅಮ್ಮ ಓದ್ರಿ ಓದಂತ ಅಮೌಂಟ್ ಅ ದುಡ್ಡನ್ನು ಹಾಕುತ್ ಇವ್ರು ಈ ತರ ಮಾಡಿದಾರ ನಾವ್ ಎಲ್ಲಿಗಂತೂ ಹೋಗೊಂದಿ
ಆಯ್ತು ಇಷ್ಟ ಆಯ್ತು ಸಮೋಸ ಆಯ್ತು
ಹಾ ಮತ್ತಿನ ಮೋಸಂ ತಿನ್ನಿಲ್ಲ ರಾತ್ರಿ ಊಟ್ಟಕೆ ರಾತ್ರಿ ಊಟಕೆ
ರಾತ್ರಿ ಊಟಕ್ ನೋಡ್ರಿ ಈ ಕಡೆ ಏನಪ್ಪಾ ಕ ಕಾಜು ಪನೀರ್ ಗೊತ್ತಲ್ ಒಂದು
ಹ್ಮ್ ಹ್ಮ್ ಕೋಳ್ರಿ ಪನ್ನೀರು ಗೊತ್ತು ನಮಗೆ
ಹಾ ಅದು ಕಾಜು ಪನ್ನೀರ್ ಮಾಡಿದ್ರು ಹಾ ಫೇಮಸ್ ಅದು ಮಾಡಿದ್ರು ಕಾಜುಟ್ ಪನ್ನೀರ್ ಮಾಡಿದ್ರು
ಹ್ಮ್ ಮತ್ತೆ ಏನು ಮಾಡಿದ್ರು
ಇದು ಮಾಡಿದರು ನೋಡಿ ಅಂದ್ರ ತಾಜು ಪನೀರು ಗ ಗಟ್ಟಬ್ಯಾಳಿ ಪಲ್ಲಸ್ ಗಟ್ಟಬ್ಯಾಳಿ ಗಟಬಾಳಿ ಪಲ್ಯ ಮತ್ತೆ ಕಾಜು ಪನೀರು ಸ್ವೀಟ್ ಅಲ್ಲಿ ಒಂದು ಇದು ಅದೇನೋ ಅದೇನೋ ಇತ್ತು ಕುಂದಕಾಯನ್ ಏನೋ ಇತ್ತು ಅದ ನೆನಪ ಪರ್ಲೇದೆ ಸರ್ ನನ್ಗೆ
ಹಾ ಮತ್ತೇನ್ ಕೊಟ್ಟಿದ್ರು
ದು ಇದೆ ಇದು ಕೊಟ್ಟಿದ್ರು ಅದ್ರಸಿರ ಅಹ ಅದಾಯ್ತು ಅದ ಕಣ ಐಸ್ಕ್ರೀಮ್ ಐಸ್ಕ್ರೀಮ್ ಮೆ ಪಾಣ
ಐಸ್ ಕ್ರೀಮ್ ನೋಡ ಕೊಟಾರ ನಿಂಬಲ್ಲಿ
ಹೌದೌದು ಐಸ್ ಕ್ರೀಮ್ ಇವಾಗತ್ತು ಮೂರ್ ಹಾ ಮೂರನಾಸ ಮೂರ್ನಾಕ
ನಾಾನ ಇವತ್ತು ಮಿನಿಮ್ ಒಂದ ಐಸ್ ಕ್ರೀಮ ತಿಂದಿನಿ ನೋಡ್ರ ನ ಹೊರಗ ತಿತ್ತ ಹ ಹ್ಮ್ ಮತ್ತೆ ನಮ್ಗೆ ಆದ್ರ ಏನೇನ್ ಅಗಡಿಿಯಲ್ಲಾ ಏನೇನ್ ಜ್ವರ ಏನ್ ಆತರ ಬರದಲ್ಲ ನಂ
ಹತರಿ ಅದಾಯ್ತು ಖರೆ ಕಖರೆ ಚಲೋ ಕೆಲ್ಸ ಅದಾಯ್ತು ಅದಾಗಣ ಇದ ಕೊಟ್ರು ನಾವು ಪಾನ್ ಪಾನ್ ಅಂತ ತಗೋತರ ಸ
ಹೌದಾ ಪಾನು ಗೊತ್ತು ಗೊತ್ತು ಗೊತ್ತು ಅದ ಎಲ್ ಐ ಡಿ ಅಂತಾರಲ್ವಾ
ಹ ಹೌದು ಎಲ್ಲಯ ಅಡಿಕೆ ಅದಾಯ್ತು ಅದಕಣ ಇದು ಚ ಮತ್ತೆ ಇದಕ್ಕೋರ್ದ್ರು ಚಪಾತಿ ಪಾಲಕ್ ಚಪಾತಿ ಪಾಲಕ್ ಚಪಾತಿ ಪಾಲಕ್ ಚಪತಿಿಯಗಣ ಎರಡ್ ತರ ರೈಸು ಒಂದು ಅಂದ್ರೆ ಅನ್ನ ಮೊಸರನ್ನ ಒಂತ ಮೊಸರನ್ನ ಇನ್ನೊಂದು ಇದು ಆದ್ರೆ ಸರಿನು ಇದು ಇದು ಅಂದ್ರೆ ಜೀರಾ ರೈಸ್ ಮಾಡಿದ್ರು
ಹೌದುದ
ಇಷ್ಟ ಇಷ್ಟೆಲ್ಲ ನಮ್ಮ ಈ ವಸ್ತಿಿನಿಲದಲ್ಲಿ ಮಾಡಿದ್ದೇ
ಪಲಾವ
ಹಾ ಪಲಾವ್ ಮತ್ತು ಇದು ಮೊಸರನ್ನ
ಸೊ ಅಂದ್ರೆ ಜೀ ರೈಸಾಯಕಿ ಸುಮಾರ
ಕರೆ ಕರೆ ಅಷ್ಟೆಲ್ಲ ಮಿಕ್ಸ್ ಮಾಡಿ ಹೌದೌದು ಬಟ್ಟಿದ್ರ ಅಷ್ಟು
ಹ್ಮ ಮಶರನ್ನ ಅ ದ್ರಾಕ್ಷಿ ಹಣ್ಣು ಮತ್ತೆ ಹಾಕತಂದ್ರೆ ಆ ಹೈದರಬಾದ ನನ್ನಲ್ಲಿ
ಮೊಸರನಲ್ಲಿ ನೋಡಿ
ಹೌದಾ ಸೊ ಹಾಗ ನಮತ್ತಪ್ಪಗರಿ ಯಾಕಂದ್ರೆ ನಿಮ್ಗೆ ಹಾಕೊಂಡ ದವ ಮರಿಲ್ಲಲ್ಲ
ಹ ಆರಾಮ್ದಿದ್ದಲ್ವಾ ಹಲೋ
ಹ್ಮ್
ಅಲ್ಲ ಕೇಳ್ತತಯ ಹಾ ಅಲೋ ಕೇಳ್ತಾ ಹಾ ಹ ನಮ್ಗೂ ಕೇಳ್ತಾ ಇದೆ ಅದೇ ವಸ್ತಿಿನಲಯದಲ್ಲಿ ವಸ್ತಿಿನ ನಿಲಯದಲ್ಲಿ ಅಷ್ಟೇ ಮಾಡಿದ್ರು
ಹ್ಮ್ ಹ್ಮ್ ಮತ್ತೆ ಮಧ್ಯಾಹ್ ಏನು ಮಾಡಿದ್ರು.
ಮಧ್ಯಾಹ್ನ ನೋಡಿ ಬರೀ ಬರೀ ಏನ್ ಮಾಡಿರ್ಲಿಲ್ಲ ಬರೀ ಬೇ ಬರೆ ಅನ್ನ ಹಾ ಬರ್ಲಿ.
ಅಂದ್ರೆ ಅನ್ನ ಸಾಂಬಾರಿಷ್.
ಬರಿ ಸಾಂಬಾರ್. ಅಷ್ಟೇ ಕೊಟ್ಟಿದ್ರು ಏನ್ ಮಾಡಪ್ಪ.
ಹೌದೌದೌದು ಮತ್ತೇನು ಕೊಡಲ್ಲಲ್ಲ ನಿಮ್ಗೆ. ಮತ್ತೆ ನಿಮ್ಮ ಹೆಸು ಅದೇ ರೀ ಈಗ ಹ ಹೇಳಿ.
ವಾರ್ಡನ್ ಹೆಂಗ್ ಹೇಳ್ತಾರ ಹಂಗ್ ಕೇಳ್ಬೇಕಾಗುತ್ತೆ.
ಹೌದೌದೌದ ಹೌದೌದು ನೀವು ನಿಮ್ಮ ಎಲ್ಲಿ ಏನು ಊಟ. ನೀಡಲಿಲ್ವಾ ನೀವೆಲ್ಲಿ.
ಇಲ್ಲ ಇಲ್ಲ ನಮ್ಗ ಅಂತ ಕೆಲ್ಸ ಏನ್ ಹಾಕ್ಲಿಲ್ಲ ಬಂದ್ಬಿಟಿ ನೂ.
ಹೌದಾ ಹೌದೌದು ಮತ್ತೆ ನಿಮ್ಮ ವಸದ್ನಲ ಆ ಹಾಸ್ಟೆಲ್ಗೆ ಯಾವತ್ ಶಿಫ್ಟ್ ಆಗುತ್ತೀರಿ ನೀವು ಈ ಕಡೆ.
ಇನ್ನೊಂದು ಇರಮೂರ್ ದಿನದಲ್ಲಿ ಮಾಡ್ಬೋದು.
ಹೌದಾ ಎಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತಲ್ಲಾ ನೀವು ಅಲ್ಲಿ ಹೋದ್ರೆ.
ಕರೆ ಕಲ್ಲು ಶೀಟ್ಸ್ ಆರಾಮ್ ರೂಮ್ ಅಲ್ಲಿ ಮಕ್ಕೊಬಹುದು. ಯಾರಾಗಬೋದು ಯಾರನೂ ಆಗ್ಬೋದು.
ಯಾರು ನಿಮ್ಮ ಸಂಗಮಿಶ್ರ ತಗೊಂತೀರಾ ಯಾರು ತಗೊಂತೀರಿ.
ಇಲ್ಲ ಯಾರು ಬರ್ತಾರ ಅವ್ರು ಆಗಬಹುದು ಸಂಗು ಅಂದ್ರೆ ಸಂಗಗು ಹಂಗೇನಿಲ್ಲ ಯಾರು.
ಹ್ಮ ಯಾರು ಬರ್ತಾರೋ ಅವರು ಅಷ್ಟೇನಾ ನಿಮ್ಗೆ ನಿಮ್ಗೆ ಯಾರ ಅನುಕೂಲ ಆಗುತ್ತ. ಅವ್ರೆನತ್ತೂ
ನಂಗೆ ನ್ ಅನುಕೂಲನ ಆನ್ ಕ್ಯಾ ಅಂತವ್ರ ಯಾರು ಇಲ್ಲ
ಆ
ಅದೊಂದು
ಯಾರು ಬಂದ್ರು ನಡೆಯುತ್ತೆ ನಿಮ್ಗೆ ಯಾಕಂದ್ರೆ ನಮ್ದ ಅಲ್ಲಿ ಹೋಗ ಇವತ್ತು ದಿನ ಕಾಲೇಜ್ ಇತ್ತಾ ನಿಮ್ಮೆತ್ತಿನ್ ಬೇರೆ ಇಲ್ ಅಲ್ವಾ.
ಮತ್ತಿನ ಹೋಗಿ.
ಮತ್ತ ಇದ್ರೆ ಎಷ್ಟು ದಿನ ಇರ್ತೀವೋ ಅಬ್ಬಬ್ಬಾ ಅಂದ್ರೆ ಎರಡು ವರ್ಷ ಮೂರ್ ವರ್ಷ. ಇನ್ನೆಷ್ ತಿರಿಯೋಣ ಬಾಳಲೆ ಆಮೇಲೆ ಜೀವನ ನಡೆಯುವ ಸಂಸಾರ ಅಂದ್ರೆ ಬೇರೆ ಕಡೆ ನಾವು ಶಿಫ್ಟ್ ಆಗುತ್ತವಿ ಎಮ್ ಎಸ್ ಸಿ ಅಂತ ಹೋತೀರಾ. ಹ ಮಾಡ್ತುರಿ ನೀವು ಒತ್ತು ಒತ್ತಿ. ಸ್ಕ್ರೀನ್ ಚೆನ್ನಾಗಿ ಗೊತ್ತಿರುತ್ತೆ ನೀವು ಮಾಡ್ತೀರಿ ಎಲ್ಲ ಮಾಡ್ತೀರಿ ನೀವು.
ಇವೆಲ್ಲ ಮುಗಿಸ್ತೀವಿ ಅಂತ ಕೂತಿದೀವಿ ನಾವು.
ಮತ್ತೆನ್ ವಿಷಯ ರೀ
ಮತ್ತೇನಿಲ್ಲ ನೀವೇ ಹೇಳುಬೇಕು.
ನಂದೇನಿಲ್ಲ ರೀ ನಿಮ್ಮಷ್ಟು ಆರಾಮಿಲ್ಲ ಸದ್ಯಕ್ಕೆ.
ನಮ್ಡೇ ಏನಿಲ್ಲ ಆರಾಮ.
ತ್ತಿನರೀ ನಿಮ್ಮ ಹಾಸ್ಟೆಲ್ದ್ದೂ ಹೊಸನ್ ದಿನ ಇದು ಹೊಸಂತ ದಿನ ಯಾವ್ಯಾವ ಗಿಡನ ಹಾಕಿದ್ದೀರಾ ಸದ್ಯಕ್ಕೆ.
ಸದ್ಯದಲ್ಲಿ ಇದು ಹಾಕಿ. ಅದ್ರ ಹೆಸರನ್ನು ಫಸ್ಟ್ನೇದು ನುಗ್ಗಿ ಕಾಯಿ ಗಿಡ ಹಾಕಿದ್ದೇ.
ಓ ನೀವು ಹೊಸದು ಏನಿಲ್ಲ ಆ ಗಿಡ ಹುಡೋದು ಶಾಲೆಲಿ.
ಹೌದು ಹೌದು ನುಗ್ಗೆಕಾಯಿ ಗಿಡ ಬಹಳ ಮುಖ್ಯವಾದದ್ದು ಗಿಡ ಅದು.
ಹೌದು ಹೌದೌದು ಈ ಅನ್ನ ಸಾಂಬಾರಿಗೆ ಸಾಂಬಾರಿಗೆ
ಹೌದು ನುಗ್ಗೆಕಾಯಿ ಸಾಂಬಾರಿಗೆ ಹಾಕ್ತಾರೆ. ಅದಾಯ್ತು ನುಗ್ಗೆಕಾಯಿ ಗಿಡ ಮಾಡಿಕಾಯಿ ಗಿಡ ಅಂತಾರೆ. ಹ ಮಾರ್ನಿಕ್ಸ್ ಮಾನಿಕಾಯಿ ಅಂದ್ರಲ್ಲ ಮಾವಿನಕಾಯಿ ಗಿಡ ಬೆಳೆಸ ಸರಿ
ಬೆಳಿತಾರ ನಾನ್ ಸಾಂಬಾರಿಗೆ ಹಾಕ್ತಾರ ಅನ್ಕೊಂಡಿದನಿ ಅಲ್ರರಿ
ಇಲ್ಲ ಇಲ್ಲ ಹಂಗೇನಿಲ್ಲ ಸಾಂಬಾರಿಗೆ ಹೆಂಗ ಅಷ್ಟ
ಎಲ್ಲಲ್ಲ ನಾ ಸಾಂಬಾರಿ ಹಾಕ್ತಾ ರುಚಿ ಆಗಿರ್ತಲ್ಲ ತುಂಬಾ ಏನ ಬೇವು ಬೆಲ್ಲ ಮಾಡ್ತಲ್ಲ ಇನ್ನೊಂದ್ ಸೆಕೆಂಡ್ ತರ್ಡ್್ರಿ ಇನ್ನೊಂದ್ ಸೆಕೆಂಡ್ರ ಆ ಇದ ರೀ ಇನ್ನೊಂದ್ ಸೆಕೆಂಡ್ ತಡ್ರಿ ಇನ್ನೊಂದ್ ಸೆಕೆಂಡ್ ಹಾ ಇದಾರೆ ಬೇವು ಬೆಲ್ಲ ಮಾಡತಾರಲ್ವಾ
ಹೌದೌದು ಮಾಡ್ತ ಹಾ ಮಾಡ್ತಾರೆ ಮಾಡ್ತಾರ
ಹತರ ಸಟೈಮ ಆ
ಮಾಡ್ತಾರ ಹಾ ಹೌ ಹಾಕ್ರ ಅಂದ್ರೆ ಕಾಗಮಾನಿಕೆ ಹಾಕ್ತಾರ ಅದ
ನಿಂಬಲಿ ಹಾ ಕಗ್ಗು ಮನೆಗೆ ಹಾಕ್ತಾರಾ ಹಾ ಸರಿ ತರಿಕ್ಕ ಸರಿ ತರಿ ಹಾ ಸರಿ ಆಯ್ತೆ ಕಾಲ್ ಮಾಡಕ್ಕೆ ತುಂಬ್ರ ಅದೇ ಧನ್ಯವಾದಲ್ಲ
ಧನ್ಯವಾದ